ಹಲೋ
ಹ್ಮ್ ಏನ್ ಮಾಡ್ತಿದೀಯ.
ಹಲೋ
ಹಲೋ ಹ್ಮ ಕೇಳಿಸ್ತಿದ್ದೆ ಏನ್ ಮಾಡ್ತಿದ್ಯ.
ಏನು ಮಾಡ್ತ ಇಲ್ರಿ ನೀವು ರಿ.
ನಾವು ಏನ್ ಮಾಡ್ತಿದ್ವ ನೋಡ್ರಿ ಈಗ್ ಜಸ್ಟ್ ಕಾಸ್ ಬಿಟ್ರು ಈಗ್ ಬಂದ್ವಿ. ಊಟ ಅತ್ರಿ ನಿಮ್ದು.
ಆ ನಮ್ದ ಆಯ್ತ್ ನೋಡ್ರಿ ಏನ್ ಕೊಟ್ರಿ ಊಟ ಊಟಕ್ಕ ನಿಮ್ಮ ಹಾಷ್ಟಲಲ್ಲಿ.
ನಮ್ಮ್ ಹಾಸ್ಟ್ಲಲ್ಲಿ ಇವತ್ ಏನಾಗ್ ಬಿಟ್ಟಿದೆ ಗೊತ್ತರಿ ಸಿಲ್ಕ್ ವರ್ಮ್ರೀ ರೇಷ್ಮೆ ಹುಳ ಸಾಂಬಾರ್ ಅಲ್ಲೈತ್ರಿ ಯಾರು ನೋಡಿಲ್ಲ ತಿಂದ್ ಬಿಟ್ಟಾರಿ.
ಹೌದನ್ರಿ ಒಳ್ಳೇದ್ರಿ ಆರೋಗ್ಯಕ್ಕೆ ಅದು.
ಹ್ಮ್ ಆರೋಗ್ಯಕ್ಕೆ ಒಳ್ಳೆದ್ರಿ ರೇಷ್ಮೆ
ರೇಷ್ಮೆ ಹುಳ ಆರೋಗ್ಯಕ್ ಆ ಏನ್ರಿ.
ನಿಮ್ಗ್ ಪ್ರವಾಸಿ ತಾಣ ಗೊತ್ತೇನ್ರಿ ಯಾವಾದ್ರು.
ಇಲ್ ಬಿಡ್ರ ಅಷ್ಟು ಮಾಹಿತಿ ಗೊತ್ತಿಲ್ರಿ ನಂಗಷ್ಟು.
ಹೌದ ಅಲ್ರಿ ನೀವು ಓದ್ತಿರದ್ ಏನು
ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಓತ್ತಿದೆ.
ಧಾರ್ವಾಡ ಏನ್ರೀ ಮುಂದ್ ಏನ್ ಮಾಡ್ಬೇಕು ಅನ್ಕೊಂಡಿರಿ ಮುಗುಸ್ಕೊಂಡು.
ಮುಸಿಗೆಂದು ಯಾವ್ದ್ರ ಒಂದು ಜಾಬ್ ಮಾಡೋಕಂತ ಮಾಡಿದ್ವಿ.
ಅದೇ ಯಾವ್ದ್ ಜಾಬ್ರೀ ಜಾಬ್ ಮಾಹಿ
ಯಾವ್ದಂತ ಇನ್ನ ಅಷ್ಟ್ ಏನ್ರೀ
ಜಾಬ್ ಮಾಹಿತಿ ಏನಾದ್ರು ಬೇಕೇನ್ರಿ ಬಿ ಎಸ್ ಸಿ ಮಾಡಿದಾದ್ಮೇಲೆ ಯಾಯಾವ್ ಜಾಬಿಗೆ ಸೇರ್ಬೋದು ಅಂತ.
ಹೇಳಿ ಹೇಳ್ರಿ ಹೇಳ್ರಿ ನಂಗೆ ಅಷ್ಟ್ ಮಾಹಿತಿ ಗೊತ್ತೇಲ್ರಿ ಅದ್ರ ಬುಗ್ಗೆ ಬಿ ಎಸ್ ಸಿ ಮುಗ್ದಿದ್ ಮೇಲೆ.
ಹೌದೇನ್ರಿ ಬಿ ಎಸ್ ಸಿ ಮುಗ್ದಾದ್ಮೇಲೆ ಗೋದ್ರೇಜು ಮತ್ತೆ ಇಫ್ಕೋ ಮತ್ತೆ ಸಿಂಜಂಟು
ಚೀಜ ಅಂಟ ಹ್ನ್ರಿ ಇವ್ರ ಯಸಮಿ ಅವಳ್ದ ಅದ ಮೀನುಗಾರಿಕೆ ಎಂತ ಇದ ಇಂದ್ರಾಗ ಎಲ್ಲಾ ಹೋಗ್ ಬರಲ್ಲನ್ರಿ
ಅದ್ರೊಳಗ್ ಹೋಗ್ಬೋದ್ರಿ ಗೋರ್ಮೆಂಟ್ ಎಕ್ಸಾಮ್ ಇದದೆ ರರಿ ಎ ಎ ಎಫ್ ಓ ಮ ಎ ಎ ಓ ಮತ್ತೆ ಓ ಎ ಅಂತ
ಹೌದನ್ರಿ
ಹ್ಮ್ ಅವದ್ರೊಳಗೆ ಎಲ್ಲ ಹೋದ್ರೆ ಬೆಸ್ಟ್ ಬೆಸ್ ರೀ ಮತ್ತೆ ಇದು ರರಿ ಹಂಪಿ ನಿಮಗ್ ಹತ್ರ ಆಗತ್ತಲ್ರರಿ ಹಂಪಿ ಮತ್ತೆ ಇದು ಅಂಜನಾದ್ರಿ ಬೆಟ್ಟ
ಹಾಂಜಿಿನಾದ್ರ ಬಿಟ್ಟ ಅದು ಎಲ್ಲ ಹತ್ರಗಿತ್ತರ ನಮ್ ಮೂರ್ ಹತ್ರಷ್ಟು ಅವು ಐಶ ಐತಿಹಥಿಕ ಸ್ಥಳ ರೀ ಅವು
ಹ್ಮ ಐತಿಹಾಸಿಕ ಸ್ಥಳರಿ ಮತ್ತೆ ಅವುಗಳು ಬಹಳ ಖಾತಿಯನ್ನು ಪಡ್ಕೊಂಡಿದರಿ ನಮ ದೇಶದೊಳಗೆ ಅ ಅತ್ಯೇಕ ಪ್ರಮುಖ ಚಕ್ಕವಾದ ಸ್ಥಳ ಅಂದ್ರೆ ಅದು ಹಂಪಿ ಅಂತರಿ ಹಂಪಿಯಲ್ಲಿ ಏನಂದ್ರೆ ಅವವಾಗಿನ ಕಾಲದಲ್ಲಿ ಸಂಪತ್ನ ಇದು ಷೇರಲ್ಲಿ ಎಳೀತಿದೆ ಅತ್ರಿ ಅಂತ್ರಿ ಬಂಗಾರ ವಜ್ರ
ಲ್ಲಿ ಹಯತಿದ್ರ ಅಂದ್ರೆ ಹೋಗ
ಹ್ಮ ಬಂಗಾರ ವಜ್ರ ನವಣ ಅವವೆಲ್ಲಾ ಶೇರಲ್ಲಿ ಎಳಿತಿದ್ರಿ ಅತ್ರಿ
ಹೌದ್ರಿ ರಾಜ ಮಹಾರಾಜ್ರ ಆಳಿದ್ ಕಾಲ ರೀ ಅದ
ಅದು ಯಾರ್ ಗೊತ್ತೇನ್ರಿ ಅ ಚಕ್ಕ ಬುಕ್ಕ ಅಂತ ಗೊತ್ತೇನ್ರಿ ಕ್ರಿಸ್ತ ಸಕ ಎರಡ್ ಸಾವಿರದ ಇಪ್ಪತ್ತೆರಡು
ಗಂಗರು ಅಕ್ಕಬುಕ್ಕರು
ಹ್ಮ ಅಲ್ಲಿ ಬರೇ ಅಕ್ಕ ಬುಕ್ಕರು ಆಳಿದಾರೀ
ಹನ್ೀ
ಕಬುಕ್ಕರು ಆಳಿದರಂತೆ
ಎ ಸರ್ ಸುಮಾರು ಎಷ್ಟು ವರ್ಷ ಆಳ್ವಿಕೆ ಮಾಡ್ಯೀ ಅವ್ರು
ಸರ್ ಸುಮಾರು ಒಂದು ಇಪ್ಪ ಐವತ್ ನಾಕು ವರ್ಷ ಆಳ್ವಿಕೆ ಮಾಡಿದಾರೀ
ಐವತ್ನಾಕು ವರ್ಷ
ಹ ಐವತ್ತು ಹತ್ ನಾಲ್ಕು ವರ್ಷ ಆಳ್ವಿಕೆ ಮಾಡಿದ್ರು ಆಮೇಲೆ ಇ್ರ ಇವ್ರಿ ಕೆಂಪು ಮೂತಿ ಕುನ್ನಿಗಳು
ಹ್ನ್ ರೀ
ಕೆಂಪುಮತಿ ಕಣ್ಣಿಗಳು ಇದು ಸಾಂಬಾರ್ ಪದಾರ್ಥ ಪದಾರ್ಥಗಳನ್ನ ಮಾರಕ ಂತ ಬಂದರ್ರಿ ಅವ್ರು
ಬ್ರಿಟಿಷರ ಅಂದ್ರ ಕೆಂಪು ಮೂತಿ ಕೋತಿಗಳ ಅಂದ್ರ
ಹ ಬ್ರಿಟಿಷ್ ರೀ ಅವರು ಸಾಂಬಾರ್ ಪದಾರ್ಥ ಅಂದ್ರೆ ಇದು ಚಕ್ಕೆ ಲವಂಗ
ಕಲ್ಲ ವಂಗ ಹನ್ ರ
ಅವನೆಲ್ಲಾ ಮಾರಕ್ ಬಂದರು್ರೀ ಮಾರಕ್ ಬಂದು ಹ್ಮ ಎಲ್ಲ ಕ ಅವ್ರಲ್ಲ ಮಾರಕ್ ಬಂದ್ರ್್ರೀ ಮಾರಕ್ ಬಂದು ಎಲ್ಲಿ ಹಂಪಿಯಲ್ಲಿ ಬಂದು
ಮಲಿಂತ್ರ ಬೇರೆ ದೇಶಕ್ಕ ಸರ್ಬುಜಾರ್ ಮಾಡ್ತಿದ್ರ
ಅದು ಹಂಗಲ್ರಿ ಇಲ್ ಹೇಳ್ತನ ನೋಡ್ರಿ ಅವರು ಬ್ರಿಟಿಷ್ರು ಬಂದ್ರು ನಮ್ ಹಂಪಿಯಲ್ಲಿ ಹಿಂಗೆಲ್ಲಾ ಅಳಿತಿದ್ರಲ್ರರಿ ವಜ್ರ ವೈಡೂರ್ಯ ಮತ್ತೇ ಅವನ್ನೆಲ್ಲಾ ನೋಡ್ಕೊಂಡ್ಬಿಟ್ರಿ. ನಾವು ಇವನ್ನೆಲ್ಲಾ ನಮ್ ದೇಶಕ್ ತಗೊಂಡ್ ಹೋದ್ರೆ ಹೆಂಗಿರತ್ತೆ ಅಂತ ಒಂದ್ ಸ್ಕೆಚ್ ಮಾಡಿದ್ರನ್ರಿ.
ಹೂಂನ್ರಿ ಹೆಂಗಿರತ್ತೆ ಯ್ಯಾಪಾರಿ ಲಾಭ ಪಡಿಬೋದ್ ನಾವು ಎಲ್ಲಾ ಅಂತ. ಹೇಳದ್ರನ್ರರಿ.
ಹ್ಮು ಅವ್ರೆಲ್ರು ಹೇಳಿದ್ರಂತ್ರಿ ಅದ್ರೊಳಗೆ ಇವನ್ರಿ ಯಾರ್ ಅಂದ್ರೆ ಅವನ್ ಇದು ರೀ ಸೀ ರೂಟ್ ಕಂಡಿಡ್ದೇನಲ್ರರಿ?
ಸೀ ರೂಟ್ ಯಾರ್ರೀ ಅಷ್ಟು ಮಾಹಿತಿ ಗೊತ್ತಲ್ರ ನಂಗೆ.
ಅವ್ನ ಹೆಸರು ಇವನ್ ಏನ ಐತ್ರಿ ನನಗೂ ಮರ್ತೋಯ್ತು ಆಗ್ಲೆ ಏನ
ಹೊಯ್ ಹೊಯ್ಲ್ ಬಿಡ್ರಿ ಮತ್ತೆ ಏನೈತ್ರಿ ಅಲ್ಲಿ ಹಂಪಿಯಲ್ಲಿ ಐತಿಹಾಸಿ ತ ಸ್ಥಳ ಅಂದ್ರೆ
ಇವ್ ಏನಂದ್ರೆ ಗೊತ್ರಿ ಹಂಪಿ ರಾಜ್ರು ಇರ್ತಾರಲ್ಲ
ಹಾ
ರಾಜ್ರು ಹೆಂಡತೀರ್ ಸ್ನಾನ ಮಾಡಕಂತಾನೇ ಸ್ನಾನ ಗೃಹ ಅಂತ ದೊಡ್ಡದಾಗಿದೆ ರೀ ಒಂದು ಸ್ನಾನ ಗೃಹ ಮತ್ತೆ ವಿರೂಪಾಕ್ಷ ಟೆಂಪಲ್ ವಿರೂಪಾಕ್ಷ ಟೆಂಪಲ್ ಬಹಳ
ವಿರೂಪಾಕ್ಷ ಟೆಂಪಲ್ ಬೆಳೆ ಹೂಂನ್ರಿ ಆ ತೇರ್ ಐತಲ್ರಿ ಆ ನಿಲ್ಲಿಂತ್ರ ಎಳತಿ ಎಳಸ್ತಿದ್ರಂತ್ರಿ ಅವ್ನು ತೇರ್ ಕಲ್ಲಿನ್ ತೇರ್ ಐತಲ್ರಿ
ಆ ಕಲ್ಲಿಂತೇರ್ ಇದ್ಯಲ್ಲ ಫಸ್ಟು ಅಲ್ಲಿ ಇದ್ ಕುದ್ರೆಗಳಿದ್ವಂತೆ. ಕುದ್ರೆಗಳ್ದಾಗ ಅವೆಲ್ಲಾ ಇವ್ರು ಬ್ರಿಟಿಷ್ರು ಅದನ್ನ ಇದು ಗುಂಡು ದಾಳಿ ಎಲ್ಲಾ ಮಾಡಿಬಿಟ್ಟು ಇದರಲ್ಲ ಅವಾಗ ಇದು ಆಗಿತ್ತದು.
ಏನ್ರಿ ಏನಾಗಿತ್ತು?
ಡೆಮಾಲಿಶ್ ಇದು ರೀ ಕೆಟ್ಟ್ ಹೋಗಿತ್ತಲ್ಲ. ಕೆಟ್ಟೋದಾಗ ಅಲ್ಲಿ ಈಗ ಅವೆಲ್ಲ ಕುದುರೆಗಳೆಲ್ಲಾ ತಗ್ದು ಆನೆಗಳ್ನ ಇಟ್ಟಿದಾರ್ರಿ.
ಹೌದನ್ರಿ ಈಗ ಅದು ಆನಿಲ್ ಆನಿಲ್ ನಂತ್ರನ ಎಳಸ್ತಾರೀ ಅದ್ನ ತ್ತೇರ್.
ಈಗ ಕಲ್ಲಿನ್ ರಥ ಎಳ್ಸಲ್ರೀ ವಿರೂಪಾಕ್ಷ ಟೆಂಪಲ್ಂದ ರಥೋತ್ಸವ ಇರತ್ತೆ ಅದನ್ನ ಮನುಷ್ಯ ಎಳೀತಾರ ಈಗ
ಹೌನ್ರೀ.
ಓ ಹಂಗೆಲ್ಲ ಇದೆರೀ ಅವಾಗಿನ್ ಐತಿಹಾಸಿಕ ಸ್ಥಳಗಳು ಬಾಳ ಇದ್ದಾವೆ ಮತ್ತೆ ಇದು
ಬಾಳ
ತಳರು ಆಡಿರೋದು ಇದು ಬಾದಾಮಿ ಐಹೊಳೆ ಪಟ್ಟದ್ಕಲ್ಲು
ಹೂನ್ರೀ ಈ ಬಾದಾಮಿ ಯಾರ್ ರೀ ಬಾದಾಮಿನ
ಬಾದಾಮಿ ಇದು ಯಾರ್ರೀ ಅವ್ರ್ ಹೆಸ್ರೇನೊ ಇದೆ ತಾಳ್ರಿ ಬಾದಾಮಿ ಆಳ್ದೋರು ಇದು ಚಂದ್ರಗುಪ್ತ ಮೌರ್ಯ ಗೊತ್ತೇನ್ರೀ ಹ್ಮ್ ಅವರು ನೋಡ್ ಆಳಿರದು ಅಲ್ಲಿ ಬಾದಾಮಿ ಐಹೊಳೆ ಮತ್ತಿದು
ಐಹೊಳೆ ಹ್ಮ ವಿಜಯಪುರ ಕೇಳಿದೀರಿ ಗೋಲ್ ಗುಂಬಜ್ ತ್ರೀ ಅಲ್ಲೇ ನಾವು ಡಿಪ್ಲಮಾ ಗ್ರಿ ಕೃಷಿ ವಿಶ್ವವಿದ್ಯಾಲಯ ಮುಗಿಸ್ ಬಂದೀವ್.
ಅಲ್ರೀ ಕೃಷಿ ವಿ ಅಲ್ ಚೆನ್ನಾಗಿದೆೇನ್ರಿ ಕಾಲೇಜ್ ಹಂಗಿದೆ ಅಲ್ಲಿಂದ
ಹೂನ್ರೀ ಕಲೇಜ್ ಚೆನ್ನಾಗೖತ್ರಿ ಅಲ್ಲೆಲ್ಲಾ.
ಹೌದೇನ್ರೀ
ಹ್ಮ ಅದ್ರ ಮುಂದ ಗಿಡ ಮರಗಳು ಸಪೋಟ ಎಲ್ಲಾ ಚೊಕ್ಕಣ್ಣ ಗಿಡ ಕೇರ್ಲನಂಗಾ
ಹ
ಮತ್ತೆ ಒಳ್ಳೆ ಇ ಟೆಂಪಲ್ ಟ್ರೀ ಅಂತ ಅಂತಂಗಗೆ ಕೇಳಿರೇನ್ರಿ ಅವಿಗೆಲ್ಲ ಅದಾವ್ರೀ ಎಲ್ಲ ಅದ್ರ ಮುಂದೆ ಆ ಕಾಲೇಜ್ ಮುಂದೆ ಗೋರಿ ಗುಂಬಸ್ ಟೈಪ್ ಐತ್ರಿ ಅದ ಕಾಲೇಜ್
ಹೌದೇಏನ್ರೀ
ಆ ಕೃಷಿ ವಿಶ್ವವಿದ್ಯಾಲಯ
ಗೋಲ್ ಗುಂಬಜ ಅಲ್ಲಿ ಒಂದ್ ಸತಿ ಕೂಗಿದ್ರೆ ಏಳ್ ಸತಿ ಕಗ್ದಂ ಕೇಳಸ ಅಂತ
ಹ್ನ್ ರೀ ಊನ್ ರೀ ಏಳ್ ಸಲ ಕೂ್ದ ಅಂಗ ಕೇಳ್ತ ಅದ ವಿಸಿಟ್ ಮಾಡ್ತಿದ್ದೀವಿ ರೀವು ಅಲೇ
ಬೀದರ್ ಗೊತ್ತೇನ್ರೀ
ಬದಾರ ಅನ್ರೀ ಇಲ್ಲ ವಿಸಿಟ್ ಮಾಡಿಲ್ರರಿ ನೀವ ಏನಾರ ವಿಸಿಟ್ ಮಾಡಿದೀರಿ ಅನ್ರಿ ಇಲ್ಲಿ
ಹೂನ್ ರೀ ಅಲ್ಲಿ ಬೀದರ್ಲ್ಲಿ ಒಂದ್ ಶಿವಲಿಂಗನ್ ಟೆಂಪಲ್ ಇದೆ ರೀ ಅದನ್ನ ಆ ಶಿವಲಿಂಗ ನೋಡಬೇಕಂದ್ರೆ ನೀರಲ್ಲಿ ಐದ್ನೂರ್ ಮೀಟರ್ ನಡ್ ಇಕೊಂಡ್ ಹೋಗ್ಬೇಕಂತ್ರಿ ನೀರು ನಮ್ ಇದು ಎದವರ್ಗ್ ಬರ್ತಿರತ್ರಿ
ಹೌದನ್ರಿ
ಹ್ಮ ಮತ್ತೆ ಅಲ್ಲಿ ಇದು ಇದಾರೆ ಮತ್ತೆ ಇದು ದರ್ಗಾ ಇದಾರೆ ಇದು ಕ್ರಿಶ್ಚಿಯನ್ ಇದು
ಹೌದನ್ ರೀ
ದರ್ಗದೊಳಗೆ ಏನ್ ಗೊತ್ತಾರರಿ ಒಬ್ರು ದರ್ಗ ಅಂತೇನಲ್ರರಿ ದರ್ಗ ಅನ್ನಲ್ಲ ಅದಕ್ಕಏನೋ ಅಂತರ ಸಿಕ್ ಕೆವಡದುು
ಹೌದನ್ರಿ ಹೇಳ್ ಬಿಿಡ್ರಿ ಅಷ್ಟ್ ಮಾಹಿತಿ ತಳ್ಕಿದ್ರ ಅಲ್ರಿ ಅಷ್ಟ್ ಸಾಕ್
ಹ್ಮ ಮತ್ತೆ ರೀ ಮತ್ತ
ಮತ್ತೆ ಅಲ್ಲಿ ಬಿಜಾಪುರದಾಗ ಏನಂದ್ರ ಗೋಧುಂಬದು ಇಳ ಅಂತಷ್ಟ ವಳ ಅಂತತ ಇ ಳತತೈತ್ರಿ ಒಳ್ಳೆ ಅಲ್ಲಿ ನಿಂತ್ರ ಕುಗಿದ್ರ ಇಚ್ಚೆ ಕೊೋಡಿಲಿ ನಿತ್ರ ಹಚ್ಚೆ ಕೋಡಿ ಕೇಳ್ತೈತ್ರಿ ಅದಕ್ಕೆ ಕೂಗಿದ್ದ
ಅದನ್ನ ರಿವ ರಿವರ್ ಡಿಫ್ಲೆಕ್ಷನ್ ಅಂತಾರೀ ಅದು ಫಿಸಿಕ್ಸ್ ನಲ್ಲಿ ಇದೆ ನಮಗೆ
ಹೌದನ್ರಿ
ಹ ಒಂದ್ ಒಂದ್ ಸೈಡ್ ಕಗಿದ ಇನ್ನೊಂದ್ ಸೈಡ್
ಇನ್ನೊಂದ್ ಸೈಡ್ಗೆ ಒಳ್ಳೆ ಮ್ಯೂಸಿಯಂ ಅಂತ ಐತ್ರಿ ಅದ್ರ ಮಕ್ಳ ಒಳ್ಳೆಯ ಅವರು ಶಸ್ತ್ರಾಸ್ತ್ರಗಳನ್ನ ಹಾಕಿ ಕಂದ ಇರ್ತಾರಲ್ರರಿ ಆಳ್ವಿಕೆ ಮಾಡ ಹಾ ಸೈನಿಕರ ಶಸ್ ಶಸ್ತ್ರಾಸ್ತ್ರಗಳ
ಹಾ
ಅದ್ರ ಮುಂದೆ ಅದ್ರ ಮಕ್ಳ ಇರ್ತ ಇದತ್ರಿ ಅದ ಮ್ಯೂಸಿಯಂ
ಮತ್ತೆ ಅಲ್ಲಿ ಇದು ಯಾವ್ದಾದ್ರು ಯಾವ ಹಬ್ಬನ ಗ್ರ್ಯಾಂಡ್ ಆಗಿ ಜಾಸ್ತಿ ಸೆಲೆಬ್ರೇಷನ್ ಮಾಡ್ತಾರ ಅಲ್ಲಿ ಜಾಸ್ತಿ ಉತ್ಸವದಿಂದ ಮಾಡ್ತಾರೆ
ಹಾ ಹ್ನ್ ರೀ
ಹ್ಮ್ ಮತ್ತರಿ ಎಲ್ಲಾದೂ ಹೋಗ್ಬೇಕೇನ್ರರಿ
ಹ್ನ್ರಿ ಇಲ್ಲ ಅಲ್ರಿ ಎಲ್ಲಿ ಎಲ್ಲ ಹೋಗವ ಕ್ರೇ ಸ್ವಲ್ಪ
ಹ್ಮ ಮತ್ತರಿ ಸಮಚರ
ಮತ್ತೇನ್ ಹೇಳಲ್ರಿ ಎಲ್ಲಾ ನೀವ್ ಹೇಳ್ಬೇಕು ರೀ
ಏನಾಗಿದೆ ಗೊತ್ತರಿ ನಮ್ಮ ನಮ್ ದೇಶದ ಮಣ್ಣು ಬಾಳ ಫಲತಿಸಗೊಂಡ್ ಬಿಟ್ಟಿದ್ದೆ ರಿ
ಹೂ ರಿ ಕಲಷಿತ ಆಗತನ್ರಿ
ಹ್ಮ ಈಗ ಈ ಫುಲ್ಲು ಜಾಸ್ತಿ ಕಾಯಿಲೆಗಳು ಬರ್ತಿರದ ಮಣ್ಣಿನಿಂದ ರೀ ಅವಾಗ ಈಗ ಮಣ್ಣ ಅಂದ್ರೆ ಒಂದು
ಅ
ಹು ಆವಾಗಿನ ಕಾಲದಲ್ಲಿ ಮಣ್ಣ ಅಂದ್ರೆ ನಮಗೆ ಅದನ್ ಮಣ್ಣು ತಿಂದ್ರು ಯಾವ್ದು ರೋಗ ಬರ್ತ ತಿರಳಿಿಲ್ಲಂತೆ ಮಣ್ಣ ತಿಂದು ಮಣ್ಣ ಕರಗಸ್ತಿದರಂತೆ ಹೊಟ್ಟೆಯಲ್ಲಿ
ಹೌದಾನ್ರಿ
ಹಓ ಯಾವ್ದು ರೋಗ ಬರ್ತಿರ್ಲಿಲ್ಲ ಅಂತೆ ಈಗ ಮಣ್ಣು ತಿಂದು ಉಳ ಕಕ್ಕಾಗಲ್ಲಂತೆ ಅಂತವೆಲ್ಲಾ ಕಾಯಿಲೆಗಳು ಮಣ್ಣಲ್ಲಿ ಇದಾವಂತೆ
ಎಲ್ಲಾ ಕಾಯಿಲೆ ಬಂದ್ಬಿಟ್ಟ ವ ಬಿಡ್ರಿ ಎಲ್ಲ್ ಫಲವತ್ತತೆ ಮಣ್ಣ ಅನ್ನ ಅ ಎಲ್ರಿ ಈಗೆಲ್ಲಾ ಎಲ್ಲಾ ಕೆಂಪ ಎಲ್ಲಾ ಎಲ್ಲಾ ಹಾಕಿ ಎಲ್ಲಾ ಫಲವತ್ತ ಆರ್ತಿ ಕಳ್ಕೊಂಬಿಟ್ಟತಿರಿ ಎಲ್ಲಾ ಮಣ್ಣ
ಹಊ ರರಿ ಈಗ ಕಲ್ಲತಿು ಚಗೊಂಡು ಎಲ್ಲವೂ ಈಗ ಒಂದ ಇದು ಯಾವ್ದಾದ್ರು ಬೆಳಿಬೇಕಂದ್ರೆ ಬೆಳಕು ಆಗ್ತಿಲ್ರರಿ ಹಂಗ ಆಗಬಿಟ್ಟಿದೆ ಜೀವನ
ಹ್ಮ ಹನ್ೀ ಅದ ಮರಳು ಅಂತ ಮರಳು ಭೂಮಿ ಅಂತ ಕೇಳಿದ್ರೇನ್ರರಿ ಅದ
ಹ್ಮ್ ಮರಳು ಬೂಮ್ ಇದು ಸಾರಾ ಡೆಸರ್ಟ್ ಡೆಸರ್ಟ್ ೀ ಮರಳು ಭೂಮಿ ಇದು ಗುಜರಾತ್ ಗುಜರಾತ್ ಅಲ್ಲಿ ಇದದೆ ಗೊತ್ತೇನ್ರೀ
ಗುಜರಾತ್ ಅಲ್ಲಿ ಜನರ ಅದ
ಹ್ಮ ಗುಜರಾತ್ಂದು ಗುಜರಾತ್ ಹೋಗಿರೇನ್ರಿ
ಈ ಇಲ್ರಿ ಹೋಗಿಲ್ರಿ ಅದ್ಕ ನೀವ್ ಹೋಗಿರೇನ ಅಂತ ಕೇಳಿದಿರೇನಾ
ಹೂ ಹೋಗಿದ್ದೇರಿ ಅಲ್ಲಿಂದ ಕಲ್ಚರು ಅಲ್ಲಿಂದು
ಹೊಂಡ್ರ ಲೆ
ಹ ನನ್ನ ಆಗ್ತಿರೋಂತವರು ಉಡುಪುಗಳು ಒಳ ಉಡುಪು ಹೊರ ಉಡುಪು ಉಡುಪು ಉಡುಪಗಳು ಬಾಳ ಚೆನ್ನಾಗಿದೆ ರಿ ಮತ್ತೆ ಒ
ಹೌದನ್ರಿ ಒಂಟೆಗಳ ಬರೀ ಮರಳು ಭೂಮಿ ಅದು ನೀರ್ ಇಲ್ಲ ಏನ್ ಗಿಡ ಇಲ್ಲ
ಊರಿ ಜಾಸ್ತಿ ಒಂಟೆ ಮತ್ತೆ ಇದು ಮುಳ್ಳನ್ ಗಿಡ ಅಂತಾರ ಗೊತ್ತೇನ್ರರಿ
ಹೊಂಡ್ರಿ ಮುಳ್ಳಿನ ಗಿಡ
ಹ್ಮ ಅಲ್ಲಿ ಜಾಸ್ತಿ ಮುಳ್ಳಿನ ಗಿಡ ಬೆಳೆಯತ್ತ ರಿ ಚೆನ್ನಾಗಾಗಿದೆ ರೀ ಒಂದ್ ಸತಿ ಯಾವತ್ ನಾ ನ ಸಾಯದೊಳಗೆ ಒಂದ್ಸತಿ ವಿಸಿಟ್ ಮಾಡ್ಬೇಕ್ರ ಮತ್ತ ಪಿಂಕ್ ಸಿಟಿ ಬ್ಲೂ ಸಿಟಿ ಅಂತ ಇದೇವ್ರೀ
ಹೌದನ್ರಿ
ಹೂ ರಾಜಸ್ಥಾನ
ಎಲ್ಲ ಅದ ಅದ ಒಳ್ಳಿ ಅದ ಒಂಟಿ ಒಂದ ಎಷ್ಟ ಸಲ ನೀರು ಕುಡಿತದ ಅಂತಲ್ರಿ ಒಮ್ಮೆ ನೀರು ಕುಡಿದ್ರೆ ಎಷ್ಟ ಆರ್ ಲಿಟರ್ ನೀರ
ಒಮ್ಮೆ ನೀರ್ ಕುಡಿದ್ರೆ ಹತ್ತು ಲೀಟರ್ ನೀರ್ ಕುಡಿಯತ್ರಿ ಅದು
ಹತ್ತು ಲೀಟರ್ ನೀರ್ ಕುಡಿತೆ ತೆಂಡ್ರಿ
ಹ್ ಅದು ಒಟ್ಟ ಹೊಟ್ಟೆೊಳಗ್ ಸ್ಟೋರ್ ಮಾಡಿ ಅದಕ್ ಯಾವಾಗ ಬಾಯಾರಕೆ ಏನು ಆಗತ್ತಲ್ರಿ ಅವಾಗ ಹೊಟ್ಟೆಯಿಂದ ಅಳ್ಕಳತ್ತಂತತ್ರಿ ಹಂಗ ಅದು
ಹೌದನ್ರಿ ಬಾಳ ಹೊರ್ಸದ ಬಾಳ ಶ್ರಮ ಆಯತ ಬಿಡ್ರಿ ಅದು ಒಂಟಿದು ಆಯಿತ್
ಹ್ಮ್ ಮತ್ತೆ ಇದು ರೀ ನಮ್ದ ಇದು ಮೊನ್ನೆ ಮೊನ್ನೆ ನಿನ್ನೆ ರೀ ನಿನ್ನೆ ಏನಾಯ್ತು ಗೊತ್ತಾ ನಮ್ ಕರ್ನಾಟಕದಲ್ಲಿ ಬೋಡ ಇದು ಆರ್ಟಿಫಿಷಿಯಲ್ ಮೋಡನೆ ಬಿತ್ತನೆ ಮಾಡಿಬಿಟ್ಟಿದರೆ ಬೆಂಗಳೂರುದ್ಗ
ಹಾನ್ರಿ ಹೌದನ್ರರಿ ಮಳಿ ಎರ್ಲ್ಲಾರದಕ್
ಹ್ಮ ಮಳೆ ಇರ್ಲಾದಕ್ಕ ಅದನ್ನ ಮಾಡಿದರೆ ಅದು ಏನಾದ್ರು ಈಗ ಮಳೆ ಏನಾದ್ರು ಬಿತ್ತಂದ್ರೆ ನಮಗ್ ಇಡೀ ಕರ್ನಾಟಕ ಮಾಡ್ತಾರತ್ರಿ ಗೋಡ ಬಿತ್ತನೆ ಹ್ಮ್ ಮೋಡ ಬಿತ್ತನಿಂದ ಆದ್ರೂ ನಮಗ್ ಬಾಳ ಕೆಟ್ಟ
ಬಿತ್ತಾನಿ ಮಾಡ್ತಾರೀ ಮೂೋನ್ ಬಿತ್ತಾನಿ ಅಂತ ಅಂದ್ರ ಅದನ್ನ
ನೋಡ ಬಿಿದ್ದಾನ ಅಂದ್ರೆ ಒಂದ್ ವಡಿಯೋ ಐತ್ರಿ ನಿಮಗ್ ಸೆ್ತತಿ ಅಂತ ಹೇಳ್ರಿ ಆಮೇಲೆ ನೋಡ್ರಿ ಅಂತ
ಹೌದನ್ರಿ
ಹ ಅದು ಬಾಳ ಇದು ಮತ್ತೆ ಮೋಡ ಬಿತ್ತದ್ರಿಂದ ನಮಗ್ ಬಾಳ ತೊಂದ್ರಗಳ ಆಗ್ತಾವ್ರಿ
ಹೌದನ್ರರಿ ಬಾಳ ತೊಂದ್ರ ಹಾಕವನ್ರಿ
ಹ್ಮ್ ಯಾಕಂದ್ರೆ ಈಗ ಬೋಡ ಇದು ಮೋಡ ಬಿತ್ತನೆ ಮಾಡ್ತಾರೆ ಅದೇ ಅದೇ ನಾವು ನಾರ್ಮಲ್ ಆಗಿ ಮಳೆ ಬೀಳುತ್ತಲ್ಲಾ
ಹ ಅದ ಬೇರೆ ಮೋಡ ಬಿತ್ತನೆ ಇಂತತ್ರ ಬರದ ಬೆಳೆ
ಹ್ಮ ನೋಡೋದಿತ್ತಾನೆ ಅಂದ್ರೆ ಬರ ಇವು ಕೆಮಿಕಲ್ಸ್ ಅಂತಾರಲ್ರರಿ
ಹೇಳ್ರಿ
ಕೆಮಿಕಲ್ಸ್ ಅದೇ ನಾರ್ಮಲ್ ಅಂದ್ರೆ ಅದ್ರೊಳಗೆ ಇದು ಮಿನಿರಲ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಮತ್ತೆ ಮತ್ತೆ ನಮಗ್ ಹಲವಾರದ್ದು